ಹ
ಹಲೋ.
ಕೇಳುತ ಇಲ್.
ಹ ಕೇಳ್ತಾತಾ. ಹ್ಮ್
ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದು.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
ನಿನಿಗ್ ಕೇವಲ ಸೌಂಡೆ ಚಂದ.
ಹನ್ನೆರಡುವ್ರರಿ ಒಂದ್ ಗಂಟೆಗೆ ಆಗ್ಯದಪ್ಪ ಅಂದೆ.
ಆಸ್ಟ್ ಜಲ್ದಿ.
ಹ್ಮ್
ಹ್ಮ್ ಹ್ಮ್
ಅಲ್ಲಿ ದಶಾ ಪುರ್ವದ ಇದ್ದಾಗ ಹನ್ನೆರಡು ನಲ್ವತ್ತುಕ್ ಹನ್ನೆಡು ಇಪ್ಪತ್ತಕ್ ಬಿಡ್ತೀತಲ್ಲಲೇ ಊಟಕ.
ಹ್ಮ್ ಅನ್ಯಡು ನಲವತ್ತೈದು ಬಿಡ್ತೀರು. ಅಂದ್ರೆ ಮುಂಜ ಜಲ್ತಿರತ್ತ ನಮಕ್ ಇದು ಕ್ಲಾಸ್ಗಳು. ಜಲ್ದಿ ಆಸ್ವಾಸನ ಜಲ್ದಿ ಬಿಡ್ತಾರ್ ನಮ್ಗೆ.
ಎಂಟು ಗಂಟೆಗೆ ಸ್ಟಾರ್ಟ.
ಹ್ಮ್
ಯಾವ್ದ. ಯಾವ್ ಕಾಲೇಜ್ ಸ್ಟಾರ್ಟ್ ಆಗ್ತಿರಲ್ಲ ಅಷ್ಟ ಜಲ್ದಿ ನಮ್ದ ಚಾಲೋಜತ್.
ಹ್ಮ್ ಉಳಕಿದ್ದೀವಲ್ಲಾ ಎಂಟುವರೆ ಚತೆತಿ ಡಿವು ಅದು.
ಎಂಟು ಎಂಟು ಗಂಟೆ ಸ್ಟಾರ್ಟ್ ಆಗಿದ್ರೆ ಐದುವರೆ ತನ.
ಹ್ಮ್
ಡಿ ಡಿ ನಾಲ್ಕ ಬಿಡ್ತದಲ್ಲ.
ಡಿಡಿವು ಐದಕ್ ಚಲೋ ಐದಕ್ ಬಡ್ತತ್ತು ಎಂಟು ಎಂಟುವರಿಗೆ.
ಹ
ಅಂದ್ರೆ ಒಂದ್ ತಾಸನ ಒಂದ್ ತಾಸ ಲೇಟ್. ಹೆ ದೋ ಮಾರಾಯ ಇದವ್ದು ಇದು ಸೈರನು.
ಈಗ ಸಾವಿರ ಅಬದ ಅಲ್ಲಿ ಎದುರು ರೋಡಿ ಅದ ದೋರ್ನ ರೋಡಿ ಯ್ಕಿ ರೋಡಿ.
ಹ್ಮ್ ಹ್ಮ್
ಆರಾಮ್ ನೋಡ ನನಂತಪುರ ಬಿಲ್ಡಿಂಗ್ ಎಲ್ಲ ಏನಿಲ್ಲ ಅನಂತಪುರ ಅಲೆ.
ಹೆ ಚಲೋ ಇದೆಯಪ ಬಾಳ್ ಪರ್ಸೆಟಜ್ ಶಾಪುರಕ್ಕೆ ಫಸ್ಟ್ ಅದ ಈ ವರ್ಷದ ಪರ್ಸೆಂಟೇಜು. ಸಿಕ್ಕಪ್ಲಿಸಿ ನೈನ್ಟಿ ಎಟ್.
ಹಾ
ಹ್ಮ್
ಮೂಡ ಚಲ .
ಹ್ಮ್ ಚಲೋದಲ್ಲಿ ಟೀಚಿಂಗ್ ಚಲೋ.
ಹ ಅಲ್ಲೇ ಓದ್ತಿದಲ್ಲ ಊರ್ಕಂದಪ್ಪ ಉರ್ಕಂದಪ್ಪ ಮತ್ ಇವ ಭೀಮಣ್ಣ ಸಾರ್.
ಹ್ಮ್ ಹ್ಮ್ ಅಲ ಹೋಯ್ತರ್ ಅವ್ರ ಇಬ್ರು ಹೇಳ್ಕೆ.
ಹುರ್ಕ ಹೊರ್ಕೊಂಡಪ್ಪಾ ಮಗ ಬರೋಣ ಬರ ಸಾಯಿರಬ್ ಸಾಯಿರಬ್. ಅದೇ ಹೇಳೋ ಅದೇ ಕಾಲೇಜ್ ಅವ.
ಹ್ಮ್
ಹಾ ದೇವರಾಜ್ ಸರ್ ಬಂದ್ನ ಬಂದ ನಿಲ್ಲು ಎನ್ ಹೇಳ್ದ ಬರಿ ಸಾಯಿರಾಮ್ದೇ ಹೇಳಿರ್ತಾರನಣ ಅಂದೆ ನಾವು. ಅರಿ ಅಲ್ಲಯ ಎತ್ರ ಮಂಗ್ಯ ಮಾಡಣ
ಹ ಈ ಯಾವಂದ ಇದ್ನಾವ ಒಂದು ನಮ್ಳ ಬರ್ತದಾವ ಅಂದ್ರಲ್ಲಿ ನಮ್ ತಂಗರು ಸ್ಕೂಲ್ ಇದದಾವ ಶಾಲಿಗಳಾಗ
ಏ ಅವ ಮಾತಗಳ ಅವ
ಹೂ ಹೂ ಹಳ್ಳಿ ಇಲ್ಲಿ ಎಲ್ಲ ಕಡೆ ಚಿ ಚಿ
ಕ್ಾಸ ಏ ನ ಮ ಬ ಮಾ
ಮಾಸ ಡ್ಯಾನ್ಸ್ ಡ್ಯಾನ್ಸ್ ಅಂದ ಮ ಮಾಡ
್ಯಾನ್ಸ್
ಹೂ
ಪೇಪರ್ ಬರಿ ಚೆಕ್ ಮಾಡ್ತಿದ ಒಟ್ ಏನನ್ ಕಂಟೆಂಟ್ ಬರ್ ಎಷ್ಟ್ ಮಾರ್ಕ್ಸ್ ಅಂದ ನೀನ್ ಎಕ್ಸಾಕ್ಟ್ ಆನ್ಸರ್ ಬರಿ ಅದು ನಾ ನ್ ಬರು ಏ ಮಗನ ಇದೇನು ನಾಕಲಷ್ಟ ೆ ಬಾಗ್ಡಬೇಕಲ್ಲ
ಹ
ಆಗಲ್ ಇು ಹ ಎಲ್ಲೂ ಮಾಡ ಒಂದ್ಸಲ ಪ್ರಿಪರೇಟರಿ ಎಕ್ಸಾಮ್ ಬರ್ದಿ ಎಷ್ಟೋ ಪೇಸ್ ಆಗಿದ್ವು
ಹೂ
ಎಂಬತ್ತ್ತೆಂಟು ನಾ ಇಷ್ಟಸ್ ಬರ ಎಂಬತ್ತ್ತೆಂಟ ಬಂದೇವ ನಾವು
ಹೂ
ಪೇಪರ್ ಕೌಂಟ್ ಮಾಡಿ ಎಲ್ಡ್ ಮಕ್ ಕಡಿ ಮಾಡನಪ್ಪ
ಹೂ
್ ಆಕಂದ ಐ್ ಮಾರ್ಕ್ಸ್ ನ ಒಂದ ಎಂಟು ಮಾರ್ಕ್ ಇಬ್ಬ್ದ ಎಂಬತ್ತು ಎೈ ಎಂಬತ್ತೆಂಟ
ಹೂ
ಹದು ಎಂು ಮಾಡಿಟ್ಟು ಎಂಬತ್ ಮಾಡಿಟ್ಟ
ಹೂ
ನಿಿಂದಾಯ್ತು ಊಟ
ಹೂ
ಅಲ್ಲೇ ಅಚ್ಚತಿ ಏನ್
ನಾನ್ು ಕಾಲೇಜಿಗೆ ಒಂದ್ವರೆಗೆ ಬಂದೆ ಬಂದಂಗೆ ಊಟ ಮಾಡಿ ಬಂದ ಮ್ಯಾಗ ಆ ಚಿದ್ಧಯತ್ಲ
ಸ ನೋಡ್ಿದೆ ನಾನ್ಿನ್ಟಪ್ ಮಾಡಿಾಕಿ
ಹೂ
ಹ
ಡ ಡಿಸ್ಟರ್ಬ್ ಆಾಕಿದ್ರ ಏನ್ ಬರ್ಲ ಸೋ
ನ್ ನಿಂಗ್ ಕೆಳಗ್ ಸ್ಲೈಡ್ ಮಾಡಿ ನೋಡ್ರೆ ತೋರಿಸಸ್ತದೆ
ಹೂ ಮಳ್ಳಚದ ಮಂಜಲಿ ಅನಂದರನ್ ಹಡತ ಹಾ್ ಕೂಡ ಒಂದ್ ಕಾಲ್ ಮಾತಾಡಿದ್ದೆ
ನಾನ್ ಹಚ್ಚಿದ್ರಿ ಆಮೇಲೆ ಆಮೇಲೆ ಅಂತ ಮ ಯಾವಾಗ ನೋಡಿದ್ರಿ ಮತ್ತ ಒಂದ್ಲ ಇದ್ರೆ ನಾನ್ ಕೂಡ ಮಾತಾಡಲ್ಲನಂತಂತ
ಹ್ ನಾನ್ಗಚಿದ್ದೆ ಬರೋಣ ಮನ್ಯಾಗೀನಿ ಚಾರ್ಜ್ ಎಲ್ಲ ಫೋನ್ದಾಗ ನಂಬ್ರ ಅಂದ ಮ ಕ್ಷ ನೋ
ಕಾಲೇಜ್ ಎಕ್ಸಾಮ್ ಮುಗ್ಸೊಂಡ ಬಂದ ಹಚ್ಚಿ.
ಹ್ಮ್ ವಿಚರೆಕ್ಸಮತ್ತ.
ಹ
ಮತ್ತ ಊರೇ ಉಂಟು ಊರಿಗೆ.
ಬುಧ.
ಬುಧವಾರ.
ಹ
ಗತ್ತಾರಪ್ಪ ಕಟಿಂಗ್ ಮಾಡ್ಸಂಗಿಲ್ಲಾ.
ಅಂದ್ರೆ ಬುಧ ಬುಧವಾರ ಮಾಡಿಸಬೇಕು ಕಟಿಂಗ್.
ಹ್ಮ್ ಮಾಡಬ.
ಹ್ಮ್
ಹ್ಮ್ ಹ್ಮ್
ತೆ.
ಮತ್ತೆ.
ಮದ್ಯನ್ತನ ಅಷ್ಟೇ.
ಏನಾಯ್ತು ಓತ್ತಿದಿದಲ ಕಳಜಿಗೆ.
ಜಪೂರ್.
ಅದ ಎನ್ ಹೊ ಸಿ ಸೈನ್ ಮಾಡ್ಬೇಕು ಮಾರಾಯ ಮಾಡ್ಸ್ಬೇಕು ಸೈನು ಎಲ್ಲಾ ಸೈನ್ ಮಾಡ್ಸ್ಬೇಕು. ಹೆಲೋ.
ಹಾ ಹ್ಮ
ಸೌಂಡ್ ಕೆಳತಿಲ್ ನಿ ಚಂದ.
ಅಲ್ಲ ಎನ್ ಹೊ ಸಿ ಅಂದ್ರು ನೋಡಿ ಫಾಮಿಲಿ.
ಹ್ಮ್
ಎಲ್ಲಾ ಲೆಕ್ಚರ್ ಗಳದು ಸಿಗ್ನೇಚರ್ ಮಾಡ್ಸ್ಬಬೇಕ್ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡ್ಸ್ಬೇಕ.
ಹ್ಮ್ ಅದು ಮಾಡ್ಸಕ್ಕ ಪೀಸ್ ಕಟ್ಟೆ ಇಲ್ಲ ಸೆಕೆಂಡ್ ಇಯರ್ ದು.
ಹ ಫೀಸ್ ಅಕೌಂಟ್ ಕ್ಲಿಯರ್ ಇರ್ಬೇಕು.
ಫಿಶ್ ಕಟ್ಲ ಫಿಶ್ ಕಟ್ಲ ಮಾಡಿಲ್ಲ. ನಂದ ಬಿಡು ನಾ ಕಟ್ಲ ನಮ್ ದೋಸ್ತರು ಕಟ್ರ ಅರ್ದ ಕರ್ದ ಕಟ್ರ. ಅರ್ದ ಕಟ್ಟ್ರ ಮಾ ಮಾಡ್ಲೆನ್ಅವ.
ನಮಗೆ ಹೇಳ್ತಾರ ಅವೆಲ್ಲ ಪಾಪ . ನಾವು ಇವತ್ ಮಧ್ಯಾಹ್ನ ಎಕ್ಜಾ ಅಂತ ಅಂದ್ರೆ ಮುಂಜಾಲೆ ರಾತ್ರಿ ಕೇಳೋಣ.
ಅಲ್ಲ ಅವ್ರು ಕಟ್ಟಿರ ಕಟ್ಟರ ನೀನಂತರ ಮತ್ತೆ ಎಲ್ಲಾ ನೀವು ಮದ್ಲ ಕಡ್ದತ್. ಮೊದ್ಲೆ ಮೇ ತಿಂಗದ ಕಟ್ಟ. ಅಲ್ಲಿಂದ ತೆಗಿ ಕಟ್ಟಿಲ್ಲ ಅಲ್ಲಿನ್ ತೆಲಗಿ ಫೈನ್ ಕಟ್ಟ್ರದ್ರದ್ದ ಫೈನ್ ಕಟ್ಟ್ಮೆ. ಹು ಮಾಡ್ತಂತನ ಫೀಸ್ನ.
ಏನ್ ಈಗ ಫೀಸ್ ಕಟ್ಲಿಲ್ಲಂದ್ರೆ ಫೈನ್ ಡಿಲೆ ಆಗಿದ ಫೈನ್ ಕಟ್ಬೇಕ ಏನು.
ಹಾ ಡಿಲೆ ಆದ ಕಡಬತ್ ಫೈನ್ನು. ಪರ್ ಡೇ ನೂರು ರೂಪಾಯಿ ಅಂತೆ.
ಒಂದ್ ದಿನಕ್ಕೆ ನೂರ್ ರೂಪಾಯಿ ಅಂದ್ರೆ ಎಷ್ಟ ದಿನ ಆಯ್ತ್ ಸೆಪ್ಟೆಂಬರ್ಲಂದ.
ಇಲ್ಲ ಮೇ ಮೇಂತ ಜೂನ್ ಜೂನ್ ಜುಲೈ ಎರಡು ತಿಂಗಳು.
ನ್ೀ ಎನ್ಲ್ಲ ತಿಂಗಳಗ್ ಮೂರ್ ಸಾವಿರ ಆಯ್ತಲ್ಲ
ಹೂ ಹೂ
ಮೂರ ಅಂದ್ರೆ ನಾಕ್ ತಿಂಗಳಯ್ತ್ ನಾಕ್ ಮೂರ್ ಹನ್ನೆರ ಸಾವಿರ ಅಲ್ಲೇ ಆಯತು
ನಿ
ಅದಲ್ಲ ಲೇ ಯಾವಾಗ ಮತ್ ಮೇ ಯಾವ ಮೇ ಜೂನ್ ಜಲ ಆರ್ ಸಾವಿರ ಆಯ್ತಲ್ಲ ಅದು ಕಟ್ಟಬೇಕ ಏನ ಕಟ್ಟಕ ಮ್ಯಾಂಡಿಟ್ರಿನ ಅದು
ಎಲ್ಲಿ ನಾನ ಪೀಸ ಕಟ್ಟಲಾ ಎಲ್ಲಿ ಕಟ್ಲ ಪೀಸ ಕಟ್ಟ್ರ ದೊಡ್ಬ ತನ್ ಕಟ್ಟ ಮೊದಲುಲ್ಲ ಅಲ್ಲೇ ರೂಲ್ಸ್ ಈತ ಅಂದ್ರ ಮಕ್ಳೆಲ್ಲಾ ರೂಲ್ಸ್ಸ್ ಎಲ್ಲ ಹ ಕಟ್ರೆ ಸೈನ್ ಕಟ್ರ ಸೈನ್ ಕ
ಅಲ್ಲಾ ಏನಂತಾರ ಅದಕ್ಕ ಫೀಸ್ ಕಟ್ರರ್ ಆಗ್ತಾರ ಸೈಡ್ ಕ
ಹ ಅಯ ಕೇಳ್ಬಕ್ ಸರ್ ಎಕ್ಸಾಮಂ ಬರ್ ಕಂಟ ಸರ್ ಕಾಲೇಜ್ ಫೀಸ್ ಅಂತ ಹೇಳಿನಿ ಇಲ್ಲಕ್ ಕೊಟ್ಬೇಕಂತ ನವು ಮನಾಗ ಇದ್ರೆ ರಕ್ತಲ್ಲಿಗನ ಹಾಕತಾರೆ ಏನು ಹೋಗತ ಅಲ್ಲಿ
ಹೂ
ಒಂದ್ಿ ಬಸ್ಸ ಕೆಟ್ಟಡಲ್ಲ ಬಟ್ಪ್ಪಲ್ಲ
ಎಷ್ಟಾದ್ ಕಾಲೇಜ್ ಫೀಸ್ ನಿಂತ
ಮತ್ತೆ
ಹಸ್ಟ್ಟಿ ಎಪ್ಪತ್ತ ದಿನ
ಹೂ ಸಾಲ ಎಪ್ಪತ್ತು ಸ್
ಹೂ ಹೂ
ಅ
ನಿನಪಾಡಲ್ಲೊಂದ್ ಸಸ್ತದಗಟ್ಟ ಇದ ಕಲ್ಲಿಕತ ನಾವ್ ಒಂದ್ ಲಕ್ಷದ ಮೂವತ್ ಸಾವಿರ ಕೊಟ್ಟು ಉಪೇೋಗ ಪಕ್ಕಗೈತಿ
ಒಂದು ಒಂದು ಒಂದುಸಿ
ಹೂ ಒಂದ್ ವರ್ಷಗ ಹಾಸ್ಟೆಲ್ ಆದ್ರ ಎರೆಲ್ಲಾ ಬಂತು
ಹೂ ಹೂ ಐದು ಲಕ್ಷದ ಇತ್ತಲ್ಲ ನ ಎಮ ಎಸ್ರಾಮ್ಜ ಸರಿಯಾಗಿ ಹೇಳು
ಹಾ ಸೇ ತಂದೆ
ಎಲೆಕ್ಷನ್ದಾಗ ಪೇಮೆಂಟ್ ಶೀಟ್
ಹೂ ನನ್ಗೇನ್ ಅನ್ ಯಾರು ಹೇಳ ಅಂತ ಡಿಗ್ರಿ ಯಾರು ಹೇಳದ ಜೊತೆಗ ಯಾರತಿಲ್ಲ ಆ ಟೈಮಿಗೆ ಸುಂಬಾ ಸಿಕ್ಕಕ್ ಮಾಡ್ರ
ಹೂ
ಹ ಹೂ ಹೂ ಹೂ
ಹೆಂಗೇನ್ ಒಂದರ್ಸ್ ಕೂುದೀವಿ ಸುಮ್ಮ್ ಮನ್ಯಾಗ ಪೂಜಿಲ್ಲ ಸುಮ್ಮ್ ಕಡೆ ನಮ್ ಎಕ್ಸಾಮ್ ಬಂದ ಮೇ ಆ ಕೇಳ್ದದ್ರೆ ನಮ್ ಕಾಲಿದ್ದ ಹಿಡಿದತ್ತ ಹೇಗಿದ್ರ ನಿಮ್ ಹುಡುಗಿ ಇದು ಮನ ಡಾಕ್ಟರ
ಆಚೆ ದಳ ಅಂತವು ಅವ ಹುಡುಗಿಯರ ನೋಡ್ಕ್ ಕುಂತರ ಬಾಳವು
ಮತ್ತ ಅವ ಮನ್ನಾಗ ಡಾಕ್ಟರ್ ಂಟಲ್ ಮತ್ತೆ ನೀ ಬಿ ಸಿ ಎ ಮಾಡಿದೀಿ ಡಾಕ್ಟ್ರ ಎಲ್ಲಿ ಮಾಡ್ತೇಿಗೆ
ಹ ಅವ್ರ ಅವ್ರ ಅಂದಿಲ್ಲ ನಾನ್ ಅನ್ಕಡೆ ನಂಗ
ಹೂ ಎಲ್ಲ ನೀ ನೀನ್ೇದ್ ಮಾಡುವ ಎಲ್ಲಟ ಅರ ಕಾಯಂತಿಲ್ಲ ಅಂತ
ಎಷ್ಟ
ಅವ ಆ ಮುದಿಂದ ಡಾಕ್ಟರ್ ಐ ಐದು ಲಕ್ಷದ ವರ್ಷ ಇ ಒೊಂದ್ ಲಕ್ಷ ಆ ಹಾ
ಹೂ
ಅ ಮುನವಾಗಿಏ ಮಾಡ ಉಪಯೋಗಿಲ್ಲ್ರ ಅ ಎನಾದ ಪಡಂಗ ಇಲ್ಲ ಹೂ
ನೆಡಿತಾತಿ ನಾಮ್ ಹಣೆ ಬರ್ದ ಬಾರ ಇರ್ತದು ಬಯವು ಎಲ್ಲ ಯಾರದ ನೇನು ಆ್ಬೇಕ ಅಂತ ಹೌದಲ್ಲ
ಹೂ ್ಮ್ಮ್ಮ ಹೂ ಹೂ
ನಿಮ್ಮ್ ಹುಡಗಿ ಮತ್ತೆ ನಿಮ್ಮ ಹುಡುಗಿ ಇಂಜಿನಿಯರಿಂಗ್ ನೀನ್ ಡಾಕ್ಟರ್ ಎಲ್ಲಲ್ಲಿ ಹಂಗಗೆಪ್ಪಾ
ಇಲ್ಲಿ ಡೌಟರ ನಮಗ ನೀ ಇದ್ರಂಗಂತಪ್ಪ
ಸಿಗ್ತಾಳ ಎಲ್ಲಿಗೆ ಹೋಗುವಳು
ಯಾವ ತಡ್ತಿ ಲಗ್ನದ